ಹಲೋ ಅರ ಹಲೋ ಹಾ ಹಾ ್ಯಾತದ ಎಲ್ಲಿದ್ದ
ಕನಲ್ಲಿ ಚಕ್ ಹೊರಗಡೆ ಬಂದೆ
ಹೌದಾ ಆರಾಮಿದಿಲ್ಲ
ನೀನರಮ
ಆರಾಮು ನಾನು ಆರಾಮಂದೆ ಹಾ ಊಟ ಆಯ್ತು ನಿಂದು
ನಂದ ಆಯ್ತು ಹಲೋ
ಹಾ ಎಲ್ಲಿದ್ದೋ
ಯ ಹೊರಗಡೆ ಬಂದೆ
ಹೌದ
ಹಾ
ಏನಾ ಊರಲ್ಲಿ ಏನಡ್ದೈತೆ ಸಮಾಚಾರ
ಏನಿಲ್ಲ ಇದೆ ಆ ಹಣ ಅದ ತಿರುಗಾಡಿದ
ಹೌದಾ
ಹ್ಮ್ ಊಟ ಆಯ್ತ ನಿಂದ
ಹಾ ಆಯ್ತು ಆಮೇಲೆ ಆಯ್ತು
ಎಲ್ಲಿದ್ದೀಗ
ಎಲ್ಲೆಲ್ಲೋ ಇಲ್ಲೇ ನ ಆಫೀಸ್ ಅಲ್ಲಿನಿ ಒಂಟೆನ್ ಈಗ ನಾನು ಇವ್ನ ಬಟ್ಟದಲ್ಲ ಜಷ್ಟ ಹೌದೌದಾ ನ ಒಂಟನಿ ಹ
ಹ ಮತ್ತ ಏನ್ ನಡೆದದ್ದೇ ಕೆಲಸ ಏನ್ ಮಾಡತ ಇಲ್ಲಿ
ಏನ್ ಹಳ್ತಾವ ಕೆಲ್ಸ ಕೆಲ್ಸದ ಹೈರಾಣ ಅದು ಬ ನಮ್ದನ
ಆ
ಕೆಲ್ಸದ
ಅಏನ್ ಕೆಲ್ಸ ಆಫೀಸ್ ಏನ್ ಕೆಲ್ಸ ಕೆಸ ಮಾಡ್ದೇಲ್ಲ ಆಫೀಸ್ ದಾಗ್
ಇದು ಬ್ಯಾಂಕ್ನ ಇದು ಮಾಡ್ತ ನಾವು ಆಫೀಸಲ್ಲಿ ಏನಂದ್ರ ಅದು ಟ್ಯಾಲಿ ಟ್ಯಾಲಿ ಮಾಡ್ತ
ಹಾ ಹಾ ಹೌದಾ ಎಲ್ಲಿ ಇದು ಬೆಂಗಳೂರು
ಹ ಎಲ್ಲ ಬೆಂಗಳೂರ ಅಲ್ಲಾ ಇಲ್ಲಿ ಇದೆ ಈ ಎಲ್ಲಿಪ್ಪ ಅಂತಂದ್ರ ಇದು ಇದರಲ್ಲಿ ಅದು ಇದು ಇಾ ಇದು ಸೋಲಾಪುರ್
ಸಲಪುರ್ ಸೋಲಪುರ್ದಾಗಿದ್ದೇನ ಹ ಈಗ ಅದೇಪ ನನ್ಗನ ನಂಬರ್ ಇಲ್ಲಲ್ಲ
ಹ್ಮ್ ಹೌದು
ಹಾ ಹಿಂಗೆ ನಿಮ್ಮ್ ಮನೆಯವರ ಹತ್ರಸಗಂದೆ
ಹ್ಮ್
ಹಾ ಯಶಂದ ಹಚ್ಚಿದ್ದ
ಹೌದಾ ಹ ನ ಬಲಾಟೆ ಫೋನ್ ಹಚ್ಚಿದ್ಿ ಏನ್ ಕೆಲ್ಸ ಸಲುವಾಗಿ ಹಚ್ಚಿದೆ ಇದಕ್ ಹಚ್ಚಿದ್ಿ ಹ ಹೌದಾ
ಹಾ
ಹ್ಮ್
ಏನ ಅದಕ್ಕೆ ಕೆಲ್ಸನ ಏನ ನಾವೇನೋ ಅಂತ ಹತಿನಿ
ಕ ಸ ನಮಗೆ ಯಾವದ ಹೋ ಕೆಲ್ಸಾ ಇಲ್ಲಿ ಯ ಅೇ ಒಂದಾದಾನೋಡಪ
ಆ
ಇ ಒಂದೇ ಮಾಡ್ಲತ್ತೀನ್ಿ ನಾನು ಅದು ಬಿಟ್ರ ಇಲ್ಲಿ ಮತ್ ಕೇಳ್ಬೇಕು ನಮ್ ಬ್ಯಾಂಕ್ ಹ ಇನ್ನೊಂದ್ ಅದ ನಮ್ಮ ಆಫೀಸ್ ಬೋಗ್ಲಿಕ್ ಇನ್ನೊಂದ್ ಆಫೀಸ್ ಅದ ಇದು ಡ್ ಫುಡ್ ಫುಡ್ ಡೆಲಿವರಿ ಮಾಡದನ್ನ ಮಾಡ್ತಿೀವಿ
ಫುಡ್ ಡೆಲಿವರ್ ಅಂತೆ
ಹೌದು
ಫುಡ್ ಡೆಲಿವರು ನೋಡಮ ತಡಿ ಎಷ್ಟು ಕೊಡ್ತಾರ ಅಮೌಂಟ ಅಲ್ಲಿ
ಒಂದು ಏನಿಲ್ಲ ಅಂದ್ರೆ ಒಂದು ಇಪ್ಪತ್ತೆರಡು ಇಪ್ಪತ್ತೈದು ಸಾವಿರ ಬರುತ್ತದ ಅದು
ಇಪ್ಪತ್ತಪ್ಪತ್ತೈದು ಸಾವಿರ ಹಾ ನೋಡ ಚೆನ್ನಾಗಿತ್ತ ಅಂದ್ರ ಬರ್ತ್ನಿ ಅದಕ್ಕೆಿ ಕೆಲ್ಸ ಎಲ್ಲ ಹೊರಗಗೆಲ್ಲ
ಅದು ಹೆಂಗೈ್ತಂದ್ರ ನೀನು ಊರ್ ಬಿಟ್ಟು ಬರ್ಬೇಕಲ್ವ ಇಲ್ಲಿ ಸಲ್ಲಪುರ್ ಅಂದ್ರ ಸುಮ್ನೆ ಆಯ್ತಲ್ಲ
ಅದೇ ನನ್ಗೆ ಕೆಲ್ಸಿಲ್ಲ ನಮ್ಮ ಮನೆಗ ಕೇಳು ಹೋಗ್ಯನಲ ನಿನ್ ಫ್ರೆಂಡ್ ಅಂದ
ಹ್ಮ
ನಿನ್್ ಫ್ರೆಂಡ್ ಹಗಲ್ಲಾ ಕೇಳಕ್ ಕೆಲ್ಸ ಅವೇನ್ ಏನೇನಂತ ಸುಮ್ಮ್ನೆ ಬಡರಾಗ ಏನ್ ಕೆಲ್ಸ ಇಲ್ಲ ಏನಾ ಇಲ್ಲ
ಹ್ಮ್
ಅಲ್ಲ ಹೋಗ್ಬಿಡು ಅವ್ನು ಕೆಲ್ಸ ಆಫಪೀಸ್ಾಗ ಏನ ಕೆಲಸ ಮಾಡ್ತಾನ ಅಂತಲಾ ನೀನ್ ಅಲ್ಲಿಗೆ ಹೋಗ್ಬಿಡು ಅಂತಂತಂದ್ರು ಅದಕ್ಕೆ ನೋಡಮ್ಮ ಫೋನ್ ನಂಬರ್ ಇದ್ದಲ್ಲ ಈಗ ಒಬ್್ರ ಹತ್ರ ಫೋನ್ ನಂಬರ್ ಇಸಿದೀನಿ ಅ
ಹಾ ಮೊತ್ತ
ಹ ಇಸಗಂದ ಕೆಸಿಂದ ಅದಕೆ ಿ ನಿನ್ಗ್ ಫೋನ್ ಹಚ್ಚಿದೆ ಏನನ್ ಕೆಲ್ಸಾನ ನೋಡ್ತಾನಾನ ಬಂದ್ರಾಯ್ತು ಅಕಡೆಲ್ಲಾ ಅಂತ
ಹಾ ಇಲ್ಲೇ ಐತ ಬಿಡು ಒಂದು ಅದೇನ ಹೇಳನಲ್ಲ ಫುಡ್ ಡೆಲಿವರಿ ಮೊನ್ನೆ ಅವನು ನಾನು ಇದಕ್ ಹೋಗಿದ್ನಲ್ಲ ಏನತ್ತ ಅಂದ್ರ ಇದು ಅಷ್ಟೆ ಏ ಊಟ ಮಾಡ್ಲಕ್ ಹೋಗಿದೆ ಫುಡ್ ಡೆಲಿವರಿ ಅಲ್ಲಿ ಅವನು ನನಗೆ ಪರಿಚಯ ಇದ್ದ ಆಪ್ ಆತ್ಮೀಯ ಇದದ್ದ ಅವನು ಅಂದ ನನಗ ನೋಡ್ ನಡ್ರಿ ನಾನು ಸ್ವಲ್ಪ ಕೆಲ್ಸ ಬಿಡ್ಬೇಕಂತದ ಯಾರ ನ ಮೋರಾರೇನು ಇಲ್ಲಿ ಕೆಲ್ಸ ಹೆಸ್ರ ಅಂತ ತಂದವಾ ನಾವವು ಇಲ್ಲ ನೋಡನ್್ರರಿ ಯಾರನ್ ಬಂದ ಅ್ರ ನಮ್ಮ್ಊರನ್ನೋ ಅವರ ಫೋನ್ ಹಚ್ಚಿದ್ರ ತನ್ರಿ ನಾನ್ ನಿಮ್ಗ ಅಂತ್ ತಂದಿದ್ದೇ ನೋಡ್ರೀ
ಹಾ ಹಾ
ಹ್ಮ್ ಮನ್ನೆ ಫೋನ್ ಹಚ್ಚಿದ್ದ ನೋಡಪ್ಪ ಅವ್ನು ಅಲ್ಲೆಒಬ್ ಮತ್ತ್ ನೀನ್ ಇವತ್ ಫೋನ್ ಹಚ್ಚಿದ್ದಿ.
ಹ್ಮ್ ಹ್ಮ್್ ಫೋನ್ ಹಚ್ಚಿದ್ನ ಮೋನ್ನೆ ಅವ್ನು.
ನೀರ್ ಬಿಟ್ಟ್ ಬರ್ಬೇಕಲ್ವ ನೀನು.
ಹ್ಮ್ ಬರ್ಬೇಕ್ಆದ್ದೆ ಈಗ ನೋಡು ಸಿದ್ದ ಯಾಕಂದ್ರೆ ಈಗ ಮೋರಂ ಟೈಮಲ್ಲಾ.
ಈಗ ಮೊರಂ ಗೀರಂ ಮುಗಿಸ್ ಬರ್ತಿನ್ ಯಾಕಂದ್ರೆ ಮೊರಮ್ನ ಎದಕ್ ಈಗ ಕುಟ್ ಬರಕ್ ಆಗಲ್ಲಾದನ್ ಈಗ
ಹ್ಮ್ ಹೌದು.
ಈಗ ಮೊರಾಮ್ ಬಂದ ಈಗ ನೀನ್ ಬರ್ಬೇಕಂತ್ ಮಾಡಿದ್ದೆ ಏನಾ ಏನಾರ್. ರಜೆ ಪಜೆ ಕೊಡ್ತಾರ ನೀನ್ ಬರಲ್ವಾ.
ಅ ನಾನು ಮರುಮಿಗೆ ಬರೋದಿಲ್ಲ
ಬರಲ್ಲಂದ ಆ ಮತ್ತೆ ಬಂದ ಹಬಕ್ಲ್ಲ ರಜೆ ಹ ಸುಮನೆ ಹರಕ್ಕಲ್ಲೆ ಮರಮ ಗರಾಮ ಮಾಡಡಿಿಕಂದಾವಕ ಮಂತೆ
ಾ ಹಂಗೇನಿಲ್ಲ ಬಿಡು ಮತ್ತೆ ನಾ ನೀನ್ ಇಲ್ಲಿ ಕೆಲ್ಸದ ಬರ್ತ ಅಂದ್ರ ನೋಡಮ ನಾನ ಇ ಮೂರ್ ದಿನ ರಜೆ ಕೊಟ್ಟಿದಾರ
ಅದೇ ಮೊರ ಮುಗಸ ನಾನು ಬರ್ತನಪ್ಪಾ ಬಂದ್ರೆ ಇಬ್ಬರು ಜೊತೆಗೋಗಿಡದ್ವಿ
ಹ ಮತ್ತೆ ನಿಮ್ ಮನೆಯಲ್ಲಿ ಕೇಳಬೇಕತ
ಎಲ್ಲ ಮ ಮನ ಎಲ್ಲ ಕೇಳನೆಿ ಮನೆ
ಹ್ಮ್
ಕಳಗಸಿಂದೆ ನಿನ್ಗ ಏನನ್ ಇದ್ರ ಒಂದ್ ಎಷ್ಟೇ ಒಂದ್ ಹತ್ತು ಸಾವಿ ರೂಪಾ ಹತ್ತು ಸಾವಿರ ರೂಪಾಯ ಮೇ ಕೊಟ್ರ ಹೋಗಪ್ಪಾ
ಹಾ
ಹಾ ಆ ಹೋಗು ಅಂತಂತಳ್ಯಾರ ಮತ್ತ ಏನು ನನ್ನ ಸಪಟ್ಟ ಎಷ್ಟು ಹನ್ನೆರಡು ಅಂತಲ್ಲ
ಹ್ಮ್
ಕಳಸ್ಬೋದು ಅದಕ್ಕೆ ಕೆನೆಲ್ಲ ಕಳಿಸುವುದು
ಇೆಲ್ಲಾಂದ್ರೆ ಒಂದ್ ಇಪ್ಪತ್ತೈ್ ಸಾವಿರ ಆದಾಗ ಒಂದು ಹದ್ಿನೈದು ಸಾವಿರ ಆಯ್ತು ಇಪ್ಪತ್ತ್ ಸಾವ್ರ ಉಳಿತ್ ನೋಡ ಅಲ್ಲಿ ಯಾಕಂದ್ರೆ ರೂಮ್ಾಡಿಗೆ ಇರ್ತದ
ಹಾ ಹಾ
ಚ್ಚಗ ಇಲ್ಲಿ ರೂಮಂಬಾಡಿಗೆ
ಅಲ್ಲಿ ಮನ್ ರೂಮ್ನ್ಗ ಇರ್ತನ ಅಲ್ಲಿ ಅಷ್ಟಟೆಲ್ದಾಗ ಏನಾನ
ಇಲ್ಲ ನಾನು ಇಲ್ಲಿ ಪಿ ಜಿ ಮಾಡಿನಿ ಅದು ಇಲ್ಲಿ ಅಂದ ರೂಮನೆ ಅದನ್ನ ಏನಲ್ಲಾ ನಾನು ಇಲ್ಲಿ ತಿಂಗಗಳ ತಿಂಗಗಳ ಕಟ್ಬೇಕು ಮೂರ್ ಮೂರ್ ಸಾವಿದ ಎಂುನೂ ರಪಾಯ ಕಟ್ಟಬೇಕು ಇಲ್ಲಿ
ಅಲ್ಲ ಆಫೀಸ್ ಬಲ್ಲ ಏನ ಸ್ವಲ್ಪ ದೂರ ಆಗ್ತ ಆಫೀಸ್ ಬಿಟ್ಟ
ಅವರ ಒಂದ್ ಹದಾರ್ನೂರ್ ಅ ಅದ ಒಂದ ಎಂ ನೂರು ಮೀಟರ್ ಅದ ಹಾ ಹ ಅಷ್ಟ ಆಗಲು
ಹ್ಮ ಅಲ್ಲಿ ಬಗೀೇಶ್ನ್ ಬರ್ಬೇಕು ಹ ಅಂದ್ರ ಅಮೌಂಟ್ ಜಾಸ್ತಿ ಅಸ್ತ ಅತಾನಸಗಟ ಏನು ರೂಮ್ ಬಾಡಿಗೆ
ಹದ ಇದಕ್ಕೆ
ಕಡಿಮೆ ಮಾಡಲ್ಲೇಏನ ಅಲ್ಲಿ
ಇಲ್ಲಏನು ಇಲ್ಲಿ ಸಿಟಿ ಆಯ್ತು
ಶಿಟ್ಟಿ ಆಯ್ತಲ್ಲಾ ಅದೇ ಇನ್ನೊಬ್ರು ನೋಡ ನಾನು ಇಬ್ಬರು ಇದ್ದೀ ಫ್ರೆಂಡ್ಸ್ ನಮಿ ಇಬ್ಬರು ಫ್ರೆಂಡ್ಸ್ ಇವಿಲ್ಲಾ ಅಲ್ಲಿ
ಹ್ಮ್
ಅದಿಕ್ ಏನೊಬ್ರು ಆರನು ನಮ್ಮ್ ಹುಡುಗ ಹೇಳತ್ವ್ನ ಈಗ್ ದ್ಯಾಸ ಬತ್ ನನ್ ಗಸಗನ ರೂಮಂಬಾಡಿಿಯಾನ
ಅದಕ್ಕೆ ಇಬ್ಬರಗನ ಬೇಕಾಗಿದ್ರ ಅಂದ್ರ ನಾ ಇಬ್ಬರು ಬರ್ತೇವ ಫ್ರೆಂಡ್ಸ್ ನಾನುನು ಇನ್ನೊಬ್ಬ ಪಕ್ಕದರ ಒಬ್ಬಬನಾನ
ಹ್ಮ
ಅವನು ನಾನು ಬರ್ತವಿ ಅದಿ ಒಂದೇ ಬಾ ಒಂದೇ ರೂಮ್ನಾಗ ಇರ್ತ ಅದಕ್ಕೇನೆಲ್ಲ ಸ್ವಲ್ಪ ಬೇರೆ ಕೆಲ್ಸ ಬೇರೆ ತಲೆ ಆದ್ರ ನಡಕ್ ಪರವಾಗಿಲ್ಲ
ಹ್ಮ್
ಸಂಖ್ಯೆ ಆಗಣ ಯಾಕಂದ್ರ ಒಂದೇೂಮ್ ಕಲ್ತವಲ್ಲ ಒಬ್ರು ಹಾ ನಡ್ದ ಅದಕ್ಕೆ ಅವನು ಬೇರೆ ಮತ್ತೆ ನನ್ಗ ಆ ಅಲ್ಲ ಏನ ಕೆಲ್ಸ ಅದ ಮತ್ತೆ ಬೇರೆ ಕಡೆಗೆ ಏನ ಕೆಲ್ಸ ಅದ ಮತ್ತೆ ಎಲ್ಲ
ಅಲ್ಲೇ ನಾನ ಹೇಳನಿಲ್ಲಲ್ಲ ಫುಡ್ ಡೆಲಿವರಿ ಅಂತ ಎಂದ್ರೆ ಒಂದು- ಇಲ್ಲಿಂದ ಒಂದು ನಾನೂರ್ ಮ ಕೆಲ್ಲ ನಾನೂರ್ ಮೀಟರ್ ಆಗ್ತದ ಅಲ್ಲಿಂದ ಮತ್ತತ್ ನೀವು ರೂವ್ ಮಾಡತ್ತ ಅಂದ್ರೆ ಒಂದ್ ಕೆಲ್ಸ ಮಾಡ್ರಿ ಈಗ ಎಂಗಿದ್ರೆ ನಾನು ಮೂ ಮೂರ್ ಸಾವಿದ ಎಂಟನೂರು ರೂಪಿಟ್ಟ ರೂ್ ಇದ್ದೇ ನುಂತತ್ರ ಒಬ್ಬನಿದ್ದೀಿ ಈ ಆರಾಮ್ ರೂಮಂತ ಹತ್ರ ದೊಡ್ದಿದೆ ಸ್ವಲ್ಪ ದೊಡ್ ಸೈಜ್ಿನಲ್ಲಿ ಅದ ಅದೇ ಏನ್ ಮಾಡಬಹುದು ಯಾಕಂದ್ರ ಈಗ ನೀನ್ ಬರ್ತೇನು ನೀ ಬಂದಿ ಅಂದ್ರ ನಾನು ನೀನ್ ಅಡ್ಜಸ್ಟ್ ಮಾಡ್ಕೊ ಹ್ಮ್ ಮತ್ತೆ ಅವನು ಬಂದ ಅಂದ್ರೆ ಇದಾಗಗ್ತದ ನೋಡ
ಹ ಅವನ್ ಬರ್ತಾನಂತ ಅವನ ಮತ್ತೆ ಅದಕ್ ಕೆಲ್ಸ ಇತ್ತು ಬರ್ತಾನ ಅವನ.
ಹ್ಮ್.
ಕೆಲ್ಸ ಇರ್ಲಕ್ಕ ಅಂದ್ರ ಬರ್ಲಾ.
ಹೌದಾನ ಇಲ್ಲ ಒಂದ್ ಕೆಲ್ಸ ಮಾಡುದು ಅವನು ಒಂದ್ ಮಾತ್ ಕೇಳೋ ಬಗೆ ನೋಡಪ್ಪಾ ಹಿಂಗ ಫೋನ್ ಹಚ್ಚಿದ ಹಿಂಗಣ್ಣ ಮೆ ಅ ನಂದೊನ್ನು ಮನಲಿ. ಇಲ್ಲಿ ಹೋಗಂತಂದ್ರು ಹ ಹೆಂಗ್ ಮಾಡಬೇಕಂತ ಕೇಳ ನೋಡ ಮನ ಹತಾರ.
ಅದ ಅವ್ನು ನೋಡಮ ತಗ ನಾನ್ ಬೆಳಗ್ಗೆ ಫೋನ್ ಹಸ್ನವಾನ ಫೋನ್ ಹಚ್ಚಿಂಗ ಮಾತಿಂಗ ಹಿಂಗ ಅಂದಿದ್ದ ನ ಅಣ್ಣ ನನ್ ಪರಿಚಿತತ್ನಬತ.
ಹ್ಮ್.
ಹಿಂಗ ಅದವಂತ ಕೆಲಸ ಮತ್ತೆ ನೀನು ಹೂವು ಅಂದೆ ಅಂದ್ರ ನಾ ಮರ ಮುಗಸ ಹೋಯ್ತನಪ್ಪ ನನ್ ಜೊತೆಗೆ ಆತನ ಬರ್ತಾನ ಅಂತಣ್ಣ. ಇಬ್ಬರುೂ ಹೋಗ್ಬ ಬಿಡಮ್ಮ ಅಂತ ಇದ್ದ್ ನಾನು.
ಇಲ್ಲ ಅಷ್ಟೇ ಮಾಡುವ ಹಂಗಾರ ಹಂಗ.
ಹಾ ಹಾ ಅದೇ ಇಬ್ರು. ಬರ್ತೀವಿ ಮತ್ತೆ ನಿಮ್ ಯಾವ ಸ್ದ ಹೇಳಿದೆ ಅಂದ್ರೆ ಅತ್ತ ಮೊರ ಯಾಕಂದ್ರೆ ನಾವು ನಮ್ಮ ಮನಯಾಗ ಎಲ್ಲ ಹೋಗಂತಾರೆ ಈಗ.
ಹ್ಮ್.
ಹೋಗಂತರ ನ ಈಗ ನತ ಮೋರಂಗ ಬರ್ತಾನ ಅಂತಗಏನ ಮೂರ್ನಾಾಕು ದಿವಸ ರಜಾ ಅಂತಲ್ಲಿವು ಕಂಪ್ನಿಗಳು.
ಹೌದೌದು ಅಷ್ಟೇ ಕಂಪ್ನಿ ಏ ರಜೆ ಇರಲ್ಲ ಬಟ್. ನಾ. ಹ ನೀವು ಕಡೇ ಕೊಡ್ತಾರೆ ಆಯ್ತು. ಯಾಕಂದ್ರ ನಮ ಸಂಪ್ರದಾಯ ಪ್ರಕಾರ ರಜೆಗಳು ಎನಿ ಕಂಡೀಷನ್ ಎರ ಇರುತ್ತಾವ.
ಹ್ಮ ಅದೇ ಇದೇನೋ ಆಫೀಸ್ ಏನ ಡು ಇ ಮಾಡ್ತ ಂತಪ್ಪಾ ಅದಕ್ಕೆ ಅ ಬರ್ತಾನ ಅಂತ ನೀನ್ ಹೂ ಅಂದ ಅಂದ್ರ ನಾನ ಹ್ಮ್ಮ್. ಒಬ್ೋ ಜೊತೆಾಗ ಮೂವರ ಐತಿ ಒಂದು ರೂಮ್ನಾಗ ಆತ್ತ ಒಬ್ಬಕಿ ಅದನ ಅಂತ ದೊಡ್ಡ ರಮ್ಮ್ ಅಂತ. ಸ್ವಲ್ಪ ಅದಿಕ್ಕೆ ಅದ್ರಾಗೆ ಒಂದ್ಿಟ್ಟು ನಾವ ಒಂದಿಟ್ಟ ಬಾಡಿಗೆ ಕೊಟ್ರಐತೆ ಎಲ್ಲರ ಸವನಾಗಾಗಿ ಬಳತ್ತೆ ಬಾಡಿಗೆ. ಹ ಆತನ ಸಾಯಂಕಾಲ ಅಲಿಯಕ ಆಯ್ತ. ನಾನು ಸಾಯಂಕಾಲ ಹಲಿಯ ಕಲ್ತೀವಿ ಮತ್ತೆ ಹಿಗ ಫುಡ್ ಆರ್ಡರ್ ಡೆಲಿವರಿ ಆಗಿ ನೋಡ ಅಂತ ಅಂತ ಇದನಿ.
ಅಲ್ಲ ಅಷ್ಟೇ ನೋಡ ಮತ್ತ ಅಷ್ಟೇ ನೋಡುದು.
ಹ್ಮ್ ಹ್ಮ್.
ಹಾ.
ಹ್ಮ್ ನೋಡ್ ಮತ್ತೆಂತ ಕೇಳ. ಹಾ. ಹ್ಮ್ಮ್. ಕೆಳಗ್ಗೆಸ ಹೇಳಳ್ಬಿಡ ಅಂದೆ ನನು.
ಅಲ್ಲ. ಕೆಳಗೆ ಇಳಿತೈತೆ. ಹಾ ಹಾಗ ಹಲೋ
ಕೇಳತೈತ
ಕೆಳತೈತೆ
ಹ್ಮ್
ಹಾ ಮತ್ತೆ ಅದಕ್ಕೆ ನಿನ್ಗೆ ನಾ ಫೋನ್ ಹಚ್ಚಿದ್ದೆ ಅವನಕ್ಕೆ- ಇದಾನ ಅಲ್ಲಿ ಅಂತ
ಹೌದ.
ಹ್ಮ್ ಮತ್ತೆ ನೋಡಪಾ ಇದನ್ ಮತ್ ಕೇಳ. ಇದನ್ ಮಾತ್ ಕೇಳ ಬಿದ್ದು ಅಂದ್ರ ನಿಮ್ ಮೂವರಂ ಟೈಮ್ ಬಂದ ಅಂದ್ರ ನಾನು ಅವನು ಮೂವರ ಹೋಗಬಡವ್ರ
ಎಲ್ಲ ಅಷ್ಟೇ ಮಾಡೋನಾ
ಹಾ ಅವ ನಾನ ಅಣ್ಣ ಬೆಳಿಗ್ಗೆ ಫೋನ್ ಹಚ್ಚಸ ಹಿಂಗ ಮತ್ ಹಿಂಗ ಅಣ್ಣ ಫೋನ್ ಹಚ್ಚಿದ್ದ ನನ್ಗ ನಾನನ್ ಹಚ್ಚಿದ್ದೆ ಫೋನ್ ಅಣ್ಣಗ ಹಿಂಗ ಅನ ಕೂತಾರ ಮತ್ತೆ ನೀನ್ ಹೂ ಅಂದ ಅಂದ್ರ ಹೂವು ಇಲ್ಲಾ ನೀನ್ ಇಲ್ಲ ಅಣ್ಣ ನನ್ ಕೆಲ್ಸ ಹೊರಾಗ ಮತ್ತತ್ ಹಿಂಗ ಹಂಗ ಹಿಂಗ ಅಂದ ಅಂದ್ರ ನಾ ಅಣ್ಣನನ್ ಜೊತೆ ಹೋಯ್ತಿವಿ ಅಣ್ಣನ ನಾನ ಅತ್ತ ಒಂದಲ್ಲಿ ಇರ್ತ ರಮ್ನ್ ಬಾಡಿಗೆ
ನೋಡ್ ಮತ್ತೆ ಅಷ್ಟೇ ಮಾಡ ಮತ್ತ ಅದಕ್ಕ ಏನದ ನಂದು ಸ್ವಲ್ಪ ಬಿಸಿ ಇದೀನಿ ನಾ ಸ್ವಲ್ಪ ಈಗ
ಮತ್ತೆ ಒಯ್ತೆನೆ ಈಗ ಈಗ ನೋಡ ಹ
ಹಾ ಅಷ್ಟೇ ಮಾಡು
ಈಗ ನೋಡ್ ಬೆಳಿಗ್ಗೆನ ಬೆಳಿಗ್ಗೆ ಅ ಹಚ್ಚು ನನ್ನಗ ಹಚ್ಚಿ ನನ್ ನಿನಗ ಹೆಂಗ.
ಹಾ ಸರಿ ಸರಿ ಅಷ್ಟೆ ಮ ಹ ನಾನಲ್ಲಲ್ಲಿ